ಹ ಹಲೋ
ಹಲೋ
ಹಾ ಹೇಳ್ರಿ.
ಹಲೋ
ಹಾ ಕೇೇಳಸ್ತದಲ್ರ. ಹಲೋ ಹಾ ಕೆಲಸ್ ಆಕತ್ದ್ರಿ ನಿಮ್ದ. ಕೇೇಳಸ್ತದಲ್ರೀ
ಕೇಳಿಸಕತ್ರಿ ಊಟ ಆಯಿತ್ರಿ ಹಾ ರ ರೀ ಕೆಸಕೂತ್ರು ಊಟ. ಹೌದ್ರಿ. ಹ ಯಾಕ್ರೀ ಸ್ವಲ್ಪ ಲೇಟ್ ಆಯ್ತು ಅಗ ಹಾಗಗ್ಯಾದ್ರಿ ನಮ್ದು.
ಸ್ವಲ್ಪ ಲೇಟಾಗಿ
ಹಾ ಆರಾಮ್ ಏನ್ ಮಾಡಡ್ತ್ರೀ ನಿಮ್ ಕಡೆಗೆ ಮಳೆ ಗಿಳೆ. ಹೌದ್ರಿ ನೀರ್ ಎಲ್ಲಿ ಇದ್ರು ಅಯ್ಯ ಬೋರಿಂಗ್. ಏ ನಾಳ ಇದೆ ಒಳನಾಳನಾ. ಆ ಪೈಪ್ ಪೈಪ್ ಹಚ್ಚೋದು ಒಂದೇನು. ಹಾ ಈಜಿ ತೋರಿ ಆದ್ರೆ ರಾತ್ರಿ ತನ ಹಚ್ಬೇಕನು ಹನ್ನೊಂದ ಆದ್ದನು.
ಹೌದ ರೀ.
ಹೌದ್ರೆ ಬಾಳ್ ತೊಂದ್ರ ಇದೆ ನೀರಿಂದು ಒಂದು ತೊಂದ್ರೆ ಇದದೆ ನೀ ಮ್ಮ್ ಊರಲ್ಲಿ ಬಾಳ ಹೇಳ್ತಾರೆ ನಿಮ್ಮ್ ಊರ ಬಗ್ಗೆ.
ಹೌದ್ರಿ ಹೌದ್ರಿ.
ಹ ಹ ರಿ. ಏನ್ ನಡದ್ರಿ ಮತ್ ಎಲ್ಲಾ ಹೊಲ್ದಕ್ಕಾದ ಬೀಜ ಹಚ್ಚಿರ
ಹಚ್ಚಿರಿ ಮಳ ಇಲ್ಲಾ ಏನಲ್ಲಾ ಏನ್ ಮಾಡ್ತರಿ ಎಲ್ಲಾ ಎರಂಡ ಬಂದ್ರ
ಬಿಜಾ ಯಾವ್ ರ ಬೀಜಾ
ಯಾವಾಗ ನಮ್ ಬಾಬಾರಚ ತಂದಾರ ನಮ್ಗ್ ಗೊತ್ತಿಲ್ ಅಷ್ಟು ಅದು ಅಜಿತ್ ಅಂತ ತಂದರ ಅದ
ಅಜಿತ್ ರ ಹ ಹ ಅದನ್ ಚಲೋ ಆ ಬಿಡ್ರಿ ಬೀಜ ಅದೇ ಬಾಳೆ ಹತಾರೀ ಹ ಚಲೋದ್ರಿ ಅ
ಹೌದ್ರೇನಾ ಏನ್ ಹೇಳದಾರ ಮತ್ತೆ ನಿಮ್ದು
ಏನ ಇಲ್ ನೋಡ್ರಿ ಹಗೆ ಸುಮ್ಮ ಕುಂದಿವವಿ ನಿಮ್ ನೆನಪು ಆಯ್ತು ಹಂಗ ಆ ದವಿನ
ಹೌದ್ರಿ ಹಾ ಹಾ
ಹೌ ಹ್ಮ ಹಾ ರ
ಎಲ್ಲಿರುವಾಗ ನಾಳೆಗೆ ಮತ್ತೆ
ಹಾಳಿಗೆ ಎಲ್ಲಿ ಅ ಶಾಪ ಹೋಗಬೇಕ ಬಕ್ಟ್ಟ ಗಿಟ್ ತರಕ
ಹೌದ್ರಿ
ಹಾ ರ ಹ್ಮ ಹಾ ಕಾಲೇಜ್ ಹಯ್ದೇವರು ಆತ್ರ ಕಾಲೇಜಿಗೆ ಹೋಗ್ ಬಂದವ ಸದ
ಹೌದ್ರಿ ಹ್ಮ
ನ್ ಗಾಡಿ ಆದ್ರಿ ಗಾಡಿ ಹೊರ್ಸ್ಬೇಕ್ರಿ ಬಾಳ ಮಂಟ್ದೆ ಇ ಅ ಕಡೆ ಅ ಕಡೆ ಇದೆ ಅ ಕಡೆ ಸಿಧ ಚಡಿದೆ ಆ ಕಡೆ ನ ಮಾಮಾರ ಊರ್ ಕಡೆಗೆ ಅವ ಕಬ್ಬಿಿನ ಗಾಡಿ ಇ ಇದದೆ ರೀ ಅದು ಕಬ್ಬಿನ್ ನಡಸ್ಬೇಕ್ರೀ ಒಂದ್ ತಿಂಗಳಿಗೆ ಬ್ಯರ ಕಡೆಗೆ ಹೋದ್ರಿ ಒಂದ ಒಂದು ಅರವತ್ತು ಹಂಗ ಕೊಡ್ತ ಒಟ್ಟ ಅರ್ವತ್ತು ಆತ್ ನೋಡ್ರಿ ಪೇಮೆಂಟ್ ತಿಂಗ್ಳಿಗೆ ಅಂದ್ರ
ಹೌದ್ರಿ
ಹಾ ಭತ್ತ ಅದು ಕೂಡ ಅರವತ್ತ ಆದತ್ರಿ ಭತ್ತ ಭತ್ತ ತ್ತಾನೇ ಬರೀ ಐದ್ ಐದ್ನೂರ್ ಕೊಡ್ತಾರ ನೋಡ್ರಿ ಒಂದ್ ದಿನಗ್ ಬತ್ತ ಐದ್ನೂರು ಹ ರ ಭತ್ತ ಐದ್ನೂರೀ ಅದು ಈಗ ನಮ್ಮ ಸ್ವಂತ ತೋಲ ಆಯತ್ಂದ್ರೆ ಮುನ್ನೂರ್ ಕೊಡ್ತಾರಿ ಈಗ ನಮ್ದೇ ಮಸನ್ ಇರ್ತಲ್ರಿ ನಮ್ದು ಮಸಿನ್ ಇತ್ತಂದ್ರೆ ಆ ಎಷ್ಟು ಮೂರ ಮುನ್ನೂರ್ ಕೊಡ್ತಾರೀ ಭತ್ತ
ಹೌದ ಹೌದು
ಮುನ್ನೂರೀ ನಮ್ದ ನಮ್ದು ಕ ನಮ್ದು ಮಶೀನ್ ನಮ್ದು ಹೊಲತ್ತ ಮುನ್ನೂರೀ ಬ ಬೇರೆ ಹೊಲ್ದ ಇತ್ತ ಅಂದ್ರ ಐನೂರ್ ಕೊಡ್ತಾರೀ
ಹೌದೌದು
ಹಾ ರೀ ಅದು ಅವತ್ತ ತಿಂಗಳಿಗ ಒಂದು ಐವತ್ತು ಆರ್ ಭೂತ್ ನೋಡ್ರಿ ಆ ಕಡೆ
ಚಲೋ ರ ಆರಾಮ ರ ಅಷ್ಟು ಪೇಮೆಂಟ್ ಬತ ಸಲ್ಲ ರ ಹಲೋ
ನಲವತ್ತೈಐದು
ಪೇಮೆಂಟ್ ಅಷ್ಟು ಅಷ್ಟಟು ಪೇಮಂಟ್ ಬತ ಚಲೋ ರ ಅಲೋ
ಅ ಮತ್ತೆಡಿಯ ಎ ಸಾವಿರನ ಯುಪಿ ಆಂಧ್ರ ಪ್ರ್ರದೇಶ ಆ ಬರಿ ಅವೇ ಮಾಡ್ತಾರ ನೋಡಿ ಟ್ಯಾಕ್ಟ್ರ ಇ ಟ್ಯಾಕ್ಟ್ರಿ ನಡ್ಸ್ತಾರೀ ಮತ್ತೆ ಆಪ್ರೇಟರ್ ಆಗಿ ಟ್ಯಾಕ್ಟ್ರಿ ಮತ್ತೆ ಮಷಿನ್ ನಡ್ಸಾಗ ಆಪ್ರೇಟರ್ ಆಗಿ ಬರ್ತಾರ ಒಟ ಎಲ್ಲ ಊಟದ ದೇವಸ್ ಎಲ್ಲ ಚ ಅವ್ರ ಹೊಲ್ದವ್ರ ಆಗ್ತಾರ ನೋಡ್ರಿ ಮೂರ್ಕ್ ಮೂರ್ ಚಮರೆ ಅವ್ರ ಒಂದೆಗ ಒಂದ್ ಎಕರೆ ಎರಡ್ ಎಕರೆ ಇರಲ್ಿ ಒಂದ್ ಇದ್ರ ಒಂದ್ ಮೂವತ್ ಎಕರೆ ಇಪ್ಪತ್ತ ಎಕರೆ ಇರ್ತರವಲ
ಹೌದ ಹೌದ್ರ
ಹಾ ರೀ ಅವಂಗ ನಮ್ಮಂಗ ಒಂದ್ ಎಕರೆ ಎರಡ್ ಎಕರೆ ಇರಲ್ರಿ ಅವರು ್ರ ಆ ಕಡೆ ಒಂದು ಒಂದ್ ವಾರ ಆ ಹೊಲ್ದಾಗಿ ಬಳ್ಬೇಕು ನೋಡ್ರಿ ಬಿದ್ರ ಆ ತರರೀ ಅಲ್ಲಿ ಆ ಕಡೆ ಮ್ಯಾ ಅ ಕಡೆಿಗೆ ನಮ ನಮ್ದು ಸಂತ ವಲಯರ್ ಅವರು ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನೋಡಿರ್ತರ ಸಕ್ರದು ಆ ಕಬ್ಬಿಂದು ಹ ನಮ್ದು ಸ್ವಂತ ಎಲ್ಲ ಇರುಕ್ಕ ಅವ್ರು ಹಾಕಿ ಕೊಡ್ತಾರಿ ನಮ್ಗ ಹೊಲ ಮಾಡಂತ ಅವ್ರ ಕೊಡ್ತಾರ ಎಲ್ಲಟ್ಟು ಮತ್ತೆ ಇದು ಕಬ್ಬುನವರು ಕೊಡ್ತಾರೆ ಗೊಬ್ಬರ ಎಣ್ಣೆ ಗಿಂಡಿ ಎಲ್ಲಾ ಆ ಅವ್ರಿಗೆ ಕೊಡ್ತಾರೀ ಅಷ್ಟ ಎಲ್ಲ ಅವ್ರದೇ ಆದ್ರ ನಮ್ ಕಬ್ು ಅವ್ರ ಫ್ಯಾಕ್ಟ್ರಿಗ್ ಹೋಗ್ಬೇಕು್ರೀ ಅಷ್ಟೇ ಅಲ್ಲೇ ನಮ್ಮ ಅಲ್ಲಿ ಅಲ್ಲೇ ರೊಕ್ಕ ಮುರ್ಕತ್ತ ರ ಒಟ್ಟೆ ಬಡ್ಡಿ ಎಲ್ಲ ಏನ್ ಲ್ಲ ಹಾ ರ ಹ ಅಷ್ಟ ಹ ಅಷ್ಟು ಲಾಂಗಕೂಲ ಮತ್ತೆ ಮತ್ತೆ ನಮ್ದು ಹೊಲ ಇರ್ಲಿಕ್ಕು ಬ ಹಾಕಿ ಅವ್ರು ನಮ್ಗೆ ಹೊಲ ಹಾಕಿ ಕೊಡ್ತಾರೆ ಎಲ್ಲಾ ಮತ್ತೆಗ ಬಲ ಬೋರಿಂಗ್ ಆವಲ್ದಾಗೆ ಬೋರಿಂಗ್ ಇರ್ತ್ರಿ ಎಲ್ಲಾ ಇರ್ತ್ರಿ
ಚಲೋ ಚಲೋ
ಹ ಎ ಲೂಸಿಗ್ ಆಗ್ತಾರೀ ಹೊಲ ಅವರು ಮತ್ತೆ ವ್ಯಾಕ್ಟ್ರ್ರ ನಮ್ ಹೊಲ ೂ ಮಾಡಂತ ಆದ್ರೆ ಅದು ಪೇಮೆಂಟ್ ಇದು ಮಟ್ಟ ನ ಕಬ್ಬು ನಮ್ದು ಕಬ್ಬು ಅವ್ರ ಫ್ಯಾಕ್ಟ್ರಿ ಹಡ್ಬೇಕೀ ಎಷ್ಟೇ ಮತ್ತ ಏನೆಲ್ಲ ಹ ರೀ ಹಾ ರೀ
ಅವ್ರ ಏನ್ ಪೂರ ಅದ ನ್ ಟ್ಯಾನ್ ಗಟ್ಲೆ ತ
ಹಾ ಟನ್ ಗಟ್ಲೆ ಅ ಅದು ಒಂದು ಟನ್ನಿಗೆ ಎಷ್ಟು ಒಂದು ಮೂರ್ ಸಾವಿರದ ಎಷ್ಟ ಇದೆ ಅವವು ಸ್ಟ್ರೈಳಕ್ ಮಾಡಿದ್ರ ನೋಡ್ರಿ ಒಂದ್ಸಲ ನಾಡು ಹಾ ಅದು ಹ ರೀ ಎಷ್ಟೋ ಒಂದ್ ತೆನ್ನಿಗೆ ಒಂದು ಮೂರ್ ಸಾವಿರ ಚಲರ್ ಇದೆ ಅದೊಂದು ಒಂದು ಗಾ ಒಂದು ಬಟ್ ಅನ್ ಆತ್ ನೋಡ್ರಿ ಒಂದು ಗಾಡಿಯಾಗ
ಚಲೋ ಚಲೋ
ಪ್ಪಟ್ಟನ್ನ ಹತ್ನೂರು ಎಲ್ಲ ಬಾಳ ಸೌಲಭ್ಯ ಆದ್ರೆ ಅದ್ರ ಬಗ್ಗೆ ಎಲ್ಲಾ ಕಡೆ ಬಾಳ ಇ ಇದ್ದಾರೆ ಯ ಈ ಕಡೆ ನೋಡ್ರಿ ನಮ್ ಕಡೆಗೆ ಈ ಕಡೆ ಹತ್ತಿ ದಾಾಣಿಿನ ಇಲ್ಲ ಒಟ್ಟ ಈ ಕಡೆ ಬೀಜದ ಕಡಿಮೆ ರೇಟ್ ಇಲ್ಲ ಅದ್ರಾಗ ಈ ವರ್ಷ ಗೊಬ್ಬರನೇ ಸಿಗಲ್ಲ ಈ ಈಗೆಲ್ಲಾ ಡಿ ಎ ಪಿ ಆದಂತರ ಇಲ್ಲಿ ನಮ್ಮ್ ಊರಾಗ ಒಟ್ಟ ಮತ್ತೆ ಹೀರೇನ ಎಲ್ಲಾರೀ ಹೀರ್ಯ ಹಾ ಇಲ್ಲಿಯ ಇವರು ಜೀರ್ ಜೀರ್ಬಲ್ಯ ಅವ್ರಿ ಒಟ್ಟೆ ಡಿ ಎ ಪಿ ಅವ್ರಿ ಒಟ್ಟೆ ಹೀರ ಇಲ್ಲ ಅಂತಾರೀ ಅವ್ರರು
ಹ ಹೋಗದ
ಅದೇ ರೀ ಎಲ್ಲ
ಮಾಡ ಇಲ್ರಿ ಮಾಡಬ ಇದು ನೀವು ಕಬ್ಬಿನವ
ಹೌದ್ರಿ ಮಾಡ್ಬೇಕಂತಿದ್ರ ನಾ ಮಾಮಾರ ಹೇಳಿದರು ಮಾಡಂತ ಎಲ್ಲಾ ಈ ಕಡೆ ಬಾಳ ದನ್ಲಿ ಇಗ್ಬೋತ್ ರೀ ಈ ಕಡೆಡೆ ನ ಮೂರ್ ಕಡೆ ಬರ ಕ ್ರಿ ಅದ್ರಾಗ ನೀ ಬೋರಿಂಗ್ ಬಳಲ್ರಿ ಏನು ನೀರೇ ಬಳಲ್ರಿ ಹೊಟ್ಟೆ ಕಡೆ ಅದ್ರಾಗ ಈ ಕಡೆ ಯಾರ್ ಹಚ್ಚಲ್ರಿ ಇನಾದ್ರ ಈ ಕಡೆ ನಮ್ೂರ್ ಕಡೆಗೆ ಅದ್ರ ದಾನ್ಲಿ ಆಗಿ ಬಿಡ್ತ್ರಿ ಬಾಳ ಅಿಕ್ಕೆಲಿಯರು ಇದ ಮಾಡಿದಂಗ ಬರೀ ಮುರ್ಕೊಂಡ ಹತಾರೀ ಬರೀ ಕಬ್ಬು ಮುರ್ಕೊಂಡ ಹೆಂಗನ್ ಇರ್ಲಿ ಒಟ್ಟ ಅದ ತಳಗ್ ಬಿಳ್ಬಾರ್ದ ಅದು ತಳಗ್ ಬಿತ್ತ ಅಂದ್ರ ಪೂರ ಒಬ್ಬ ಒಂತ ಒಂದ್ ಬಿತ್ತರಿ ಎಲ್ಲಷ್ಟ ತೊಂಬ್ಬ ಬಿಡ್ತವ್ರಿ ಒಬ್ಬ ಉಳ್ಬಡ್ದತ್ರಿ ಅವು ಹ ಮದಮ್ ಏನ ನೋಡ್ರಿ ಅದು ಬಿಳ್ಬಾರಡ್ದ ಹೊಟ್ಟೆ ನೆಲಕಿ ಹಚ್ಬಾರ್ದ ಹರೋಡಕ್ಕೆ ಹೋಗ ನೋಡ್ರಿ ಅದ ಯಾವ್ದರ್ದು
ನಾನ್ ಹೇಳ್ತಿ ತಗೋ ನಲ್ಚ್ಬದೇಏನ್ರ ಅದು
ನೆಲ ಕಚ್ಚಿದ್ರ ಪೂರಾ ಇದಾಗಿ ಬಿಡ್ತವ್ರೀ ಅ ಪೂರ ರಸ್ ಎಲ್ಲಟ್ಟ ಇದಾಗಿ ಬಿಡತೀ ತಳಗ ಸರಿ ಬಿಿಡ್ತ ಹತ್ರಿ ಅಲ್ಲಟ ಹಂಗೆ ಅವು ಹಾ ರೀ ಈಗ ಹೆಂಗ್ರೀ ನಮ್ದು ಜ್ೋಳ ಜ್ೋಳ ಹೆಂಗ ತೆಳಗ ಬುದ್ದ ಅದ ಮುರ್ ಚಕ್ಕ ಕಾಲ್ ನೋಡ್ರಿ ಜಲ್ಲಿ ಎಲ್ಲ ಒಣಗತರಿ ಆ ತರ ಒಣಗತ್್ರರಿ ಅದನ್ ಅದಕ್ಕ ಹಂಗೆ ಮತ್ತೆ ವಾರಕ್ಕೊಮ್ಮಿ ವಾರದ್ಯಾಗಂತ ಸಲಾನ ನೀರ್ ಬಿಡ ಬಿಡ್ಬೇಕ್ರಿ ಅದಕ್ಕ ವಾರ ಕಮ್ಮಿ ನೀರ್ ಹೌದ್ರಿ ರಿ ಭಾಳ ಭಾಳ ಅದೇ ಇದ ಅ ಪೈಪ್ ಲೈನ್ ಹಚ್ಚದು ಅದು ಮತ್ತ ಪೈಪ್ ಹೋಗಿಪ್ಪ ಹ ಕೆಲ್ಸ ಹ ಕೆಲ್ಸ ಹೆಂಗಾದ್ರೆ ಹಂಗ ರೊಕ್ಕದ ರೊಕ್ಕ ಎಷ್ಟ್ ಕಡಿಮೆ ರೀ ಕೆಲ್ಸ ಜಗ್ಗಿ ಅದ್ ನೋಡ್ರಿ ಹಾ ಕಂಟಿನ್ಯೂ ನೋಡ್ರಿ ಹೊಲ್ದಾಗ ಇದ್ ಇದ್ದಂಗಗೆ ನೋಡ್ರಿ ಇದನ್ನ
ಹ ಹೊಲ್ದಾಗ ಇದ್ದಂಗ ಇದ್ದಂಗ
ಹ ಸದ ಎಡ್ಡೆ ಸಲ ಬರ್ತ್ೀ ಒಂದ್ ವರ್ಷನಾಗ ಎಡ್ಡೆ ಇದು ಹ ಎಡ್ ದ್ಸಲ ಬರುತ್ ನೋಡ್ರ
ಹೌದ್ರಿ ಚಲೋ ರೀ
ಹಾ ಚಲೋ ರೀ ಒಟ್ಟ ಹಂಗೆ ಆ ನೀರ್ ಬಿಟ್ಟ ಬಿಟ್ರನ ಆ ತರ ಅದು ಎಣ್ಣಿ ಏನ ಗೊಬ್ಬ್ರ ಏನೋ ಎಣ್ಣೆ ಬರ್ತ ಅದು
ಹೌದೌದುೌದು
ಹಾ ಸದನ್ಯ ಬರಲ್ರಿ ಹೊಟ್ಟಾ ಕಬ್ಬು ಮಾಡ್ಬ್ರೀ ಕಬ್ಬಿಂದಿ ಬಾಳ ಹ ರೀ
ಅದ ಮಾಡ್ಬಲ್್ರೀ ಕಬ್ಬಿ ಮಾಡ್ಬಕ್ ಬರಾಬರ್ರೀ ಜಂಜಟ್ ಬಾಳದ್ರ ಕೆಲ್ಸಾ ಬಾಳ ಹಿಡಿತ ು ಸದಿ ತೆಗಿಬೇಕು ಎಣ್ಣೆ ಹೊಡಿಬೇಕು ಕೂಲೆರ್ ಹಚ್ಬೇಕು ಬಹಳದ
ಅದ ನೀರೇ ಬಿಡ್ಬ್ರೀ ಅದ ಅದ್ದ ನೀರ್ನಗವತ್ ನಾಮ್ ಖರ್ಚು ಹ ನೀರ ಹ ನೀರ ಮೇಲೆ ನೋಡ್ರಿ ನೀರೇ ನೀರ
ಹಾ ನೀರ ಮೇನ್ ಅದ ಹತ್ರತ್ರ
ಹೌದ್ರಿ
ಹೌದೌದ
ಇ ಒಂದ್ ಎಕರೆದಾಗ ಒಂದು ಒಂದು ಹದ್ಿನಳ್ು ಟನ್ ಅದಂತ ಹೇಳಾರಿ ಅದು ಹ ನೋ ಟನ್ ಆದ ಅಂತ ಹೇಳ್ರಿ ಆದ್ರ ಚಂದ ಇದು ಮಾಡಕೊಂಡ್ ಹೋಗ್ಬೇಕಕ್ ನೋಡ್ರಿ ಅದು ಹೆಂಗ ಆ ತರ ಆದೆ ಅದನ್ನ ಈಗ ನಮ ಈಗ ಒಂದು ಇದು ಬೆಳಿ ಮೂರು ಮೂರ್ ಸಲ ಆದದಂತ್ರಿ ಮೂ ಮೂರ್ ಬೆಳೆ ಆತ್ರಿ ಅದು ಒಂದೇ ಸಲದಾಗ ಅಲ್ಲೆಲ್ಲಿ ಹೋಗಿರ್ತ್ರ ಬೀಜ ಪಫಸ್ಟ್ಿಗೆ ಹಂಗ ಅಲ್ಲೆಲ್ಲಿ ಹೆಂಗ ಹಂಗ ತಾರ ಹಂಗ ಅ ಹಂಗರಿೀ ಅದಾನ ಹೌದು ಹೌದು ಹಾ ರಿ ಮೂರ್ ಬೆಳೆ ಆದದಂತ ಹೇಳ್ರಿ ಆದ್ರ ಆ ಕಡೆ ಕಡೆ ಒಂದ್ ಎರಡ್ ಬೆಳೆ ಆದ್ರೆ ಅಷ್ಟು ಚಂದ ಚಂದ ಅಂದ್ರ ಎರಡ್ ಬೆಳೆಹತ್ರಿ ಮೂರ್ನದದು ಅ ಮೂರದದು ಮಸೀನ್ ಕಡಲ್ೀ ಅದು ತೋಳ ತೋಳರ್ ಅಂತ ಬರ್ತಾರ ಅದು ಗ್ಯಾಂಗ್ ಹಂಗಿದ್ರೆ ಅವ್ರು
ಹಾ ಹನ್ರಿ ಹ
ಅವ ಗ್ಯಾಂಗ್ನ ಕಡಿತತಾರೀ ಅದ ಎಲ್ಲಾ ಕಾಂಟ್ಯಾಕ್ಟ್ಗ ಇರ್ತಾರ ರೀ ನಮ್ಮ ಮಾಮೂಲು ಅದು ಮೂರ್ನದ ಅಷ್ಟೇ ಕಡಿಯಾಗ ಬ ಬರ ಮೂರನದು ಪೂರ ಇದರ್ತ್ರಿ ಅದು ಮಸೀನ್ ಬರಲ್ರಿ ಚಂದ ಹ ಸಣ್ಣ ಇಐತ್ರಿ ಅದ ಹ ಸಣ್ಣ ಅದ ಜಲ್ಲಿ ಬರಾಡ್ರಿ ಅದು
ಹೌದ ಹೌದದು
ಹಾ ರ ಅದನ್ನು ಅವ ಕಡ್ಯಾರಿಗನು ಅದನ್ನು ಹೆಂಗ ಹೆಂಗ ರೀತ ಆರ್ನೂರ್ ರೂಪಾಯಿ ಆದ್ರಿ ಹಂಗಂದ್ರ ಮತ್ತ ಗತ್ತಗಿಡ್ತರಿ ಅದು ಹೊಲ್ಗ ಹಿಂಗ ಹೌದು ಒಬ್ಬ್ರಿಗೆ ಆರ್ನೂರ ಆದ್ರೂ ಕೂಲಿ ಅಂದ್ರ ಕೂಲಿ ಸ್ವಲ್ಪ ಅಷ್ಟೇ ಇ ಮೀಡಿಯಂ ಮಾಡ್ತಾರೀ ಇ ಗುಜಗಿನ ಕೊಟ್ಟ ಬಿಡಕ್ರೀ ಬದ ಹಿಂಗ ಹೊಲದ ಮ್ಯಾಲ ಕೊಟ್ಟ ಬಿಡ್ಬೇಕೇರೀ ಎಕರೆ ಹ ಎಕರೆದ ನಲ್ಕು ಕೊಟ್ಟ ಬಿಡ್ಕ್ರೀ ಇಷ್ಟ ಅಂತ ಆಯ್ತ್ರಿ ಆ ಊಟದಲ್ಲ ಅವ್ರ ಅ್ರ ಅಲ್ಲ ಒಟ್ಟ ನಾವು ಅದು ಇದ್ರೀ ರೇಶನ್ಕ್ಕಿ ಅದು ತಂದು ಕೊಡ್ಬೇಕ್ರಿ ಇಷ್ಟೇ ರಶನಕ್ಕಿ ಮತ್ತೆ ಚಿಕನ್ ರೀ ಚಿಕನ್ ಒಂದು ಳಗ ಒಂದ್ಸಲಾನ ಅವ್ರಿಗೆ ಕೊಡ್ಸಕ್ರಿ ಒಂದ ಒಂದ್ ಇಪ್ಪತ್ ಮಂದರ್ತ್ ಅವ್ರ
ಹೌದೌದ್ರಿ
ಹಾ ರೀ ಒಂದ್ ಇಪ್ಪತ್ ಮುಂದಿ ಇರ್ತ್ ನೋಡ್ರಿ ನನ್ ಫೋನ್ ಬರಕ್ ಕುದ್ರೆ ನಾನ್ ಮಾಡ್ತನ ಮತ್ತ ಹ ಸರಿ